ಕೆಳ ನಮಸ್ತೆ.
ಏನ್ ಮಾಡ್ತಿದ್ರಿ.
ನಾನು ಎಸ್ಮಾಸ ಇತ್ತು. ನಮ್ಮ ಕಾಲೇಜ್ ಅಲ್ಲಿ. ತದೇ.
ಹೌದಾ. ನಾವು ಓದ್ಕೊಂಡಿದ್ವಿ ನಮಗೂನೂ ಪರೀಕ್ಷೆ ಇದಾವೆ.
ಹೌದಾ ಯಾವಾಗಿಂದ.
ನಾಳೆಯಿಂದಾನೆ ಒಂದ ಮುಗದಿತ್ತ. ಇದೆ. ನಾಳೆ ಇದೇ.
ಹ. ನಮ್ಗೂ ಒಂದ ಮುಗದಿದೆ.
ಹ.
ನಾಳೆ ಇನ್ನೊಂದ ಇದೆ.
ಹೌದಾ. ಮಧ್ಯಾನ ಏನ ಊಟ ಮಾಡಿದ್ರಿ.
ಮಧ್ಯಾನ ನಾನೇ ಸಾಂಬರ ಮಾಡಿದ್ದೆ. ಹಾಗಾಗಿ ಅದೇ ತಿಂದ್ವಿ, ನೀವು?
ನಾವು ಸಾಂಬರ ಮತ್ತೆ ಅನ್ನನೆ ತಿಂದ್ವಿ.
ಹೌದಾ ನೀವು ಮನೆಯಲ್ಲಿ ಇಸ್ ಹ ಬರ್. ಬರತ್ತೆ ಒಂದ ತಕ್ಕ ಮಟ್ಟಿಗೆ ಮಾಡ್ತೀನಿ. ಮಾಂಸಾಹಾರಿ, ಸಸ್ಯಾಹಾರಿ. ಎರಡನ್ನು ಮಾಡ್ತೀನಿ.
ಹೌದಾ.
ನೀವು?
ನಮ್ಗೆ ಎಲ್ಲಾ ಬರಲ್ಲ.
ಹೌದಾ ನೀವ ಮನೆಯಲ್ಲೆ ಉಳಿಕೊಂಡಿರೋದ ಇಲ್ಲಾ
ಇಲ್ಲ ಹಾಸ್ಟೆಲ್ ಅಲ್ಲಿ.
ಹಾಸ್ಟೆಲ್ ಅಲ್ಲೇ ಉಳಕೊಂಡಿರೋದ?
ಹ.
ಮತ್ತೆ ನಿಮಗ ಏನು ಬರಲ್ವಾ ಮಾಡಕ್ಕೆ?
ಇಲ್ಲಾ ಬರಲ್ಲ.
ಮತ್ತೆ ಏನ ಕೊಟ್ಟಿದ್ರು ಊಟ ಮಧ್ಯಾನ?
ಅನ್ನ, ಸಾಂಬರ್.
ಅನ್ನ, ಸಾಂಬರ್ ಚೆನ್ನಾಗ ಮಾಡ್ತಾರ ಅಲ್ಲಿ?
ಹಮ್ ಪರವಾಗಿಲ್ಲ ಹಾಸ್ಟೆಲ್ ಅಂದ್ರೆ ಗೊತ್ತಲ್ವಾ.
ಅದೇ ನಮ್ಮ ಗೆಳತಿರು ಇದಾರೆ, ಅಂದ್ರೆ ಸ್ವಲ್ಪ ಜನ ಪಿಜಿಲಿ ಇದಾರೆ, ಸ್ವಲ್ಪ ಜನ ಕಾಲೇಜ್ ಅಲ್ಲೇ ಉಳಕೊಳಕ್ಕೆ ಹಾಸ್ಟೆಲ್ ಇದಾವೆ ಅದರಲಿ ಇದಾರೆ. ಅಲ್ಲ ಹೆಂಗ ಅಂದ್ರೆ ಫೀಸ್. ಕಾಲೇಜ್ ಎಷ್ಟು ಇಸಕೊಂದತ್ತಾರೆ?
ಅರವತ್ತೆಂಟು.
ಹಮ್ ನಮ್ಮ ಕಾಲೇಜ್ ಅಲ್ಲಿ ಎಂಬತ್ತ ನಾಲಕ್ಕು.
ಹೌದಾ ನಮ್ದು ಏನ ಹೇಳಿ ಆರ ಜನ ಏಳ ಜನ ಆ ತರ.
ನಮ್ಮದ್ರಲು ಅಷ್ಟೇ ಹ ಒಂದು ಕೊಠಡಿಯಲ್ಲಿ ಐದ ಜನ ಅನ್ಸುತ್ತೆ. ನಮ್ಮ.
ಹಾ ನಮ್ದ ಆರ ಜನ.
ಹ ಒಂದ ತಿಂಗಳಿಗೆ ಏನಿಲ್ಲ ಅಂದ್ರೂನು ಹಾಸ್ಟೆಲಿದು ಲೆಕ್ಕ ಹಾಕೊಂಡ್ರೆ ಎಂಟ ಸಾವಿರ ಬೀಳುತ್ತೆ. ಅದಕ್ಕೆ ಇವಾಗ ನಮ್ಗೆ. ಗೆಳತಿ ಒಬ್ಳು ಹ ಪಿಜಿಗ ಹೋಗ್ತಿದ್ದಾಳೆ. ಅಲ್ಲಿ ನಾಲಕ್ಕ. ನಾಲ್ಕ ಜನ ಅವರ ರೂಮ್ ಅಲ್ಲಿ ಇದ್ದವರು ನಾಲಕ್ಕ ಜನ ಮೂರ ವರ್ಷ ಒಂದೇ ರೂಮ್ ಅಲ್ಲಿ ಇದ್ರು ಅವರು, ಇವಾಗ ಪಿಜಿ ಗ ಹೋಗಿ ಅಲ್ಲಿ ಒಂದ ತಿಂಗಳಿಗೆ ಐದುವರೆ ಸಾವಿರ ಬರುತ್ತೆ, ಹಾಸ್ಟೆಲ್. ಹಾಸ್ಟೆಲ್ಗಿಂತ ಕಡಿಮೆ ಬೀಳ್ತದ.
ನಾವು ಒಂದ ಇನ್ನೊಂದ ಎರಡ್ ತಿಂಗಳು ಮುಗಸಕೊಂಡ ಹೋಗ್ತಿವಿ ಪಿಜಿಗೆ.
ಓ ಹೌದಾ ಅಲ್ಲೇ ಹತ್ತರಾನಾ ದೂರನಾ ನಿಮ್ಗೆ?
ಇಲ್ಲ ದೂರ ಆಗತ್ತೆ.
ಹ ಅಲ್ಲಿ ಕಡಿಮೆ ಇರತ್ತೆ ಅನ್ಸುತ್ತೆ ಅಲ್ವಾ?
ಹ ಕಮ್ಮಿ ಇರತ್ತೆ.
ಹಮ್ ಅದೇ ನಮ್ಗ ಸ್ವಲ್ಪ ದುಡ್ಡುನು ಕಡಿಮೆ ಆ ಬೀಳತ್ತೆ.
ಹೌದು.
ಹಮ್ ಅಂದ್ರೆ ಪಿಜಿಲಿ ಏನ ಅಂದ್ರೆ ಊಟನು ಚೆನ್ನಾಗಿರುತ್ತೆ ಓಪ್ ಪರ್ವಾಗಿಲ್ಲ ಹಾಸ್ಟೆಲ್ ತರಾನೇ ಇರುತ್ತೆ.
ಹಾ.
ಅಂದ್ರೆ ಅಲ್ಲಿ ಐದ ಜನ ಆರ ಜನ ಇಕ್ಕಟ್ಟಿಗಿಂತ. ಪಿಜಿ ಈಗ ಹ. ಹಾಸ್ಟೆಲ್ಗಳಲ್ಲಿ ಆದ್ರೆ ಆರ ಗಂಟೆ ಒಳಗೇನೆ ಎಲ್ಲ ಆಚೆ ಹೋಗಂಗಿಲ್ಲ.
ಹೌದ ಹೌದು.
ಹಮ್ ಅದೆಲ್ಲ ರೂಲ್ಸ್ ಇರುತ್ತೆ ಅಲ್ವಾ, ಹಮ್ ನಾನ್.
ಹಾಸ್ಟೆಲ್ ಅಂದ್ರ ಒಂತರ ಹಂಗೆ ಇರತ್ತೆ ಎಲ್ಲಾ.
ಹ. ಬಟ್ಟೆ ಒಪ್ಕೋಳೋದೇಲ್ಲ ನೀವೇ ಒಕ್ಕೋಬೇಕಲ್ವಾ?
ಇಲ್ಲಾ ವಾಷಿಂಗ್ ಮಷಿನ್ ಇದೆ.
ವಾಷಿಂಗ್ ಮಷೀನ್ ಇದಿಯಾ?
ಹ ಇದೆ.
ನಮ್ ಕಾಲೇಜ್ ಹಾಸ್ಟೆಲ್ ಅಲ್ಲಿ ಅದೆಲ್ಲ ಇಲ್ಲ ಅವರೇ ಹಾಕಬೇಕು.
ಎಲ್ಲ ಇದೆ ನಮಗೆಲ್ಲ
ನೀರಿನ ಸೌಕರ್ಯ ಇಲ್ಲ
ಎಲ್ಲ ಇದೆ ಅದಕ್ಕೆಲ್ಲ ಏನ್ ತೊಂದರೆ
ಆ
ಅಂದ್ರೆ ಚಿಕ್ಕ ಚಿಕ್ಕ ಇದ್ದಾವೆ ತುಂಬಾ ಜನ ಇರೋದಕ್ಕೆ ಆಗೋದಿಲ್ಲ
ಹೂ
ಅದೊಂದೇ ಪ್ರಾಬ್ಲಮ್
ಅದೇ ನೀವು ಪಿಜಿ ಇಲ್ಲಾಂದ್ರೆ ನೀವೇ ಒಂದು ಮನೆ ಬಾಡಿಗೆಗೆ ತಗೊಂಡು ಬಿಟ್ಟು
ಇಲ್ಲ ಅದೆಲ್ಲ ಆಗಲ್ಲ ಒಬ್ಬೊಬ್ಬರು ಒಂದೊಂದು ಸತಿ ಇದಾಗ್ತಾ ಇರ್ತಾರೆ ಅದೆಲ್ಲಾ ಕಷ್ಟ ಆಗುತ್ತೆ ಆಮೇಲೆ
ನಾನ್ ಅಡಿಗೆ ಮಾಡು ಅಡುಗೆ ಮಾಡು ಅಂತ ಒಬ್ಬೊಬ್ರು ಒಂದೊಂದ್ ಸಲ ಆಮೇಲೆ ಜಗಳ ನಮಸ್ಕಾರ್
ಆ
ಅದನ್ನು ಸಮಸ್ಯೆನೇ ಪೀಜಿಗಳಲ್ಲಾದರೆ ಅವರೇ ಹೆಂಗೆ ಮಾಡಿ ಇರ್ತಾರೆ ತಿನ್ಬಿಟ್ ನಿಮ್ನಿಮ್ ಕೆಲ್ಸ ಕೆಳಗೆ ಹೋಗುವುದು
ಹೌದು
ಅದೇ
ಯಾವಾಗ ಬೇಕಾದರೂ ಬರಬಹುದು ಆತರನು ಇರುತ್ತೆ ಹಾಸ್ಟೆಲ್ ಅಂದ್ರೆ ಅವರು ಹೇಳಿರುವ ಸಮಯಕ್ಕೆ ಬರಬೇಕು ಇಲ್ಲಾಂದ್ರೆ ತುಂಬಾ ಇದು ಆಗುತದೆ ಹಲೋ
ಹೌದು ಆ ಇದರಲ್ಲೂ ಅಷ್ಟೇನೇ ಪಿಜಿಯಲ್ಲಿ ಹತ್ತುವರೆ ಲಾಸ್ಟು
ಆ
ಫೋನ್ ಮಾಡ್ಬಿಟ್ಟು ಹೇಳ್ತಾರೆ
ಹೌದು ಆದರೆ ಹತ್ತು ಗಂಟೆಯವರೆಗೂ ಆದರೆ ಇದೆ ನಮ್ಮ ನಾಲ್ಕೂವರೆ ಗೆಲ್ಲ ಲಾಸ್ಟ್ ಮಾಡಿ ಬಿಡುತ್ತಾರೆ
ಅಯ್ಯೋ ಅಪ್ಪ ಆಚೆಕಡೆ ಹೊರಗಿನ ತಿನ್ನಕ್ ಶುರುವಾಗೋದೇ ಆರುಗಂಟೆ ಮತ್ತೆ ನಾಲ್ಕುವರೆಗಂದ್ರೆ ಏನು ಸಿಗೋದಿ
ಏನು ಸಿಗಲ್ಲ ಇದು ಬೇರೆ ಹಳ್ಳಿಯಲ್ಲಿ ಇರುವುದು. ತುಂಬಾ ಒಳಗಡೆ ಹೋಗಿ ಬರಬೇಕು. ತುಂಬಾ ಕಷ್ಟ.
ಹೌದು
ನೀವೆಲ್ಲ ಪ್ರವಾಸಕ್ಕೆ ಹೋಗಿಲ್ವಾ
ಪ್ರವಾಸ ಸದ್ಯಕ್ಕೆ ಪ್ರವಾಸಕ್ಕೆ ಹೋಗಿದ್ವಿ, ನಾನು ನನ್ನ ಗೆಳತಿಯರು ಈಗ ಎಕ್ಸಾಮ್ ಇರುವುದರಿಂದ ಹೋಗಿಲ್ಲ ಮುಂಚೆ ಹೋಗಿದ್ವಿ ಅದು ಬೆಟ್ಟತ್ತರ ಎಲ್ಲರೂ ಹೋಗಿ ಬೆಳಗ್ಗೆ ಈಗ್ತಾನೆ ಎತ್ತಿ ಅವರೆಲ್ಲ ಪಿಜಿಯಲ್ಲಿ ಹಾಸ್ಟೆಲಲ್ಲಿ ಇರುವ ಕಾರಣ ನಾಲ್ಕು ಜನ ಹಂಗ್ ಬಂದಿರೋದು ನಾನು ಮನೇಲಿ ಇರೋದು
ಹ
ನಾನ್ ಹಿಂಗ್ ಹೋಗಿದ್ದೆ ಅಲ್ಲಿ ಹೋಗಿ ಬಸ್ ಹತ್ತಿಕೊಂಡು ಹೋಗುವ ಒಂಬತ್ತೂವರೆ ಆಗಿತ್ತು ದರ್ಶ ದರ್ಶನಕ್ಕೆ ನಿಂತ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಅಲ್ಲಿ ತಿಂಡಿ ತಿನಿಸಿದ್ದೆಲ್ಲನ್ನ ತಿನ್ಕೊಂಡು
ಹಾ
ಸಂಜೆ ಅವರೆಲ್ಲರೂ ನಮ್ಮ ಮನೆಗೆ ಬಂದಿದ್ದರು ನಮ್ ತಾಯಿ ಎಲ್ಲಾ ಅಡುಗೆ ಮಾಡಿದ್ದರು ತಿಂದು ಬಿಟ್ಟು ಒಟ್ಟಿಗೆ ಮಲ್ಕೊಂಡಿ ಬೆಳಗ್ಗೆ ಎದ್ದು ಎಲ್ಲರೂ ಕಾಲೇಜಿಗೆ ಹೋಗಿದ್ದಿವಿ ಹಾಗೆ
ಹೌದಾ ನೀವುನು ನಾನು ಮಂತ್ರಾಲಯ ಹೋಗಿದ್ದೆ
ಹೌದಾ
ನಿಮಗೆ ರಾಗಿಮುದ್ದೆ ಎಲ್ಲ ಇರುತ್ ಬರುತ್ತಾ ಮಾಡಕ್ಕೆಲ್ಲಾ ತಿಂತಿರಾ
ನಾನು ಮಾಂಸಾಹಾರಿ ಅಂದ್ರೆ ಅದಕ್ಕೆ ರಾಗಿಮುದ್ದೆ ರಾಗಿ ಬೆಳೆದು ನಮ್ಮೂರ್ ಕಡೆ
ಹೌದಾ
ನಾವು ರಾಗಿ ಆ ಕಡೆಯಲ್ಲ ನಮ್ ಕಡೆಯಲ್ಲ ಜಾಸ್ತಿ ರಾಗಿ ಭತ್ತ
ಹಮ್
ನನಗೂ ಮುದ್ದೆ ಮಾಡಕ್ಕೆ ಬರುತ್ತೆ ಆ
ಅಂದ್ರೆ ಇದೆಲ್ಲ ಬರದಿಲ್ವಾ ಮಾಂಸಾಹಾರಿದು
ಅದೆಲ್ಲ ಬರಲ್ಲ ಇಲ್ಲ ಇಲ್ಲ ಬರಲ್ಲ
ನನಗೆಲ್ಲಾ ಬರುತ್ತೆ ಚಿಕನ್ ಮಟನ್ ಅದರಲ್ಲಿ ಬೋಟಿ ಗಜ್ಜು ತಲೆ ಕಾಲು ಮಾಂಸ
ಎಲ್ಲ ಮಾಡ್ತೀರಾ
ಎಲ್ಲನು ಬರುತ್ತೆ ನನಗೆ ಇಷ್ಟ ಅಡುಗೆ ನನಗೆ ಹಾಬಿನೆ ಕುಕಿಂಗ್
ಹೌದಾ ನನಗೆ ಬರಲ್ಲ ಬಿಡು
ಮನಸ್ಸಿಗೆ ಏನಾದರು ಬೇಜಾರಾದರೆ ನಾನು ಅಡುಗೆ ಮಾಡೋದ್ರಲ್ಲಿ ಟೈಮ್ ಪಾಸ್ ಮಾಡುತ್
ನಮ್ಮಮ್ಮ ಬೈತಾ ಇರ್ತಾರೆ ಮಾಡಲ್ಲ ಅಂತ
ನನಗೆ ನಾನ್ ಮಾಡಿ ಬೇರೆಯವರಿಗೆ ತಿಂದಿ ಅದರಲ್ಲಿ ಖುಷಿ ಪಡೋದ್ನಾ ನನಗೆ ತುಂಬಾ ಇಷ್ಟ ದಿನಕ್ಕೆ ಏನಿಲ್ಲ ಅಂದ್ರುನು ಒಂದು ನಾಲ್ಕು ತರ ತಯಾರಿ ತರ ಮಾಡ್ತಾ ಇರುತ್ತೇನೆ ಕೇಕ್ ಮಾಡೋದು ಪಾಪ್ಸ್ ಮಾಡೋದು ಮೊಟ್ಟೆ ಪಪ್ಸ್ ಹೊರಗಿಂದ ಅಷ್ಟೇ ನಿಷ್ಠಾವಲ್ಲ ಏನೇ ತಂದ್ರೂ ಇಲ್ಲೇ ಇವಾಗೆಲ್ಲಾ ಆನ್ಲೈನ್ ಗಳಲ್ಲೆ ನಮಗೆ ಬುಕ್ ಮಾಡಿದ್ರೆ ನಿಮಿಷಕ್ಕೆ ತಂದುಕೊಡುತ್ತಾರೆ
ತಂದ್ಕೊಡ್ತಾರ
ಆ
ನಿಮ್ ಗೆಳತಿಯಗೆಲ್ಲ ಇಷ್ಟ ಆಗುತ್ತೆ ನೀ ಮಾಡೋದು
ಎಲ್ಲರಿಗೂ ಇಷ್ಟ ಎಲ್ಲರೂ ನನ್ನ ಅವರೆಲ್ಲ ಹಾಸ್ಟೆಲ್ ಪಿಜಿಯಲ್ಲಿ ಇರೋದಲ್ವಾ? ನಾನಾದರೆ ಮನೆಯಲ್ಲಿರೋದಲ್ವಾ ಅವರು ಹೇಳ್ತಾ ಇರುತ್ತಾರೆ ಆತರ ಅಡುಗೆ ಮಾಡಿಕೊಂಡು ಬಾ ಇತರ ಅಡುಗೆ ಬಾ ಇವತ್ತು
ನಾನು ಹೇಳ್ತೀನಿ ನಮ್ಮ ಫ್ರೆಂಡ್ ಒಬ್ಬಳು ಇದ್ದಾಳೆ ಅವಳಿಗೆ ಇತರ ಮಾಡಿಕೊಂಡು ಬಾ ಎಲ್ಲಾ
ಓಹೋ ಮಾಡಿಕೊಂಡು ಬರ್ತಾರಾ
ಹಾ ಮಾಡಿಕೊಂಡು ಬರುತ್ತಾರೆ
ಹಮ್
ಹಾಸ್ಟೆಲಲ್ಲಿ ತಿಂಡಿ ತಿಂದು ಒಂತರ ಆಗಿಬಿಟ್ಟಿರುತ್ತಲ್ವಾ
ಹೌದಾ ಅಲ್ಲಿ ನಿಮಗೆ ಗೊತ್ತಾಗಿ ಬಿಟ್ಟಿರುತ್ತೆ ಇವತ್ತು ಶುಕ್ರವಾರ ಇವತ್ತಿದೆ ಸಂಜೆ ಅಂತ ಆ ಕಾರಣದಿಂದನೇ ನನಗೂನು ನಮ್ಮ ಮನೆಯಿಂದ ಕಾಲೇಜ್ ಹೋಗಬೇಕೆಂದರೆ ಎರಡು ಅವರ್ ಬೇಕು ಅಂತಂದ ಇಲ್ಲೇ ಹಾಸ್ಟೆಲ್ಲೆ ಆಗಲಿಲ್ಲ ಅಂತ ಅಂದ್ರು ಪ್ರಯಾಣನೇ ಯಾಕಂದ್ರೆ ವಯಸ್ಸಾಗ್ಬಿಡುತ್ತೆ
ಆಯಾಸಗುತ
ಆ ಆಸಲನು ಮನೆಲ್ ಉಲ್ಕೊಂಡಿದ್ದಿಲ್ಲ ಆಸ್ಟ್ಲುಗಳಲಿ ಉಲ್ಕೊಂಡಿದಿಲ್ಲ ನನಗೆ ಆಯಾಸ ಅದ್ರು ಪರವಾಗಿಲ್ಲ ನನ್ ಮನೆಯಿಂದನೇ ಓಡಾಡ್ತೀನಿ ಅಂದ್ಬಿಟ್ಟು ಓಡಾಡಿತಿರಡು ಊ ಯಾಕಂದ್ರೆ ಮನೆ ಊಟ ತಿಂದಷ್ಟು ಹಸ್ಟ್ಲು ನಾನುಗಿಡ್ಡಸಲ್ಲ ಅಷ್ಟು ಸುಲಬಾಗಿ ಆ
ಹೌದು
ಅಡಿಗೆ ಮಾಡ್ಕೊಳಕ್ಕು ಆಗಲ್ಲ ಅದೆಲ್ಲ
ಹೌದು
ಆಗಾಗಿ ಊ ನಗಾಗಿ ನಾನ್ ಉಲ್ಕೊಂಡಿಲ್ಲ
ಆಸ್ ಚನಾಗಿದ್ರೆ ಸೋಂಬೇರಿ ಆಗ್ಬಿಡ್ತೀವಿ ತುಂಬಾ ನಾವು
ಹೌದು ಹೂ ಸರಿ ಆಯಿತು
ಹಾ ಸರಿ
ಹಾ